ಸ ಹಲೋ
ಪ್ರಜ್ವಲ್ ಅವ್ರೆ
ಚಂದ್ರುನ
ಏನಲ್ ನೋಡ್ರಿ ಪ್ರಜ್ವಲ್ ಅಣ ಆರಾಮಲ್ರಿ
ನಾನು ಆರಾಮ ಇದೀನಿ
ಹ್ಮ್ ನಾನ್ ಆರಾಮದೀವಿ
ಆ ಕಿವ್ಯಾಗ್ ಇಟ್ಕೊಂಡ್ರೆ ಏನದು
ಹೂನ್ ರಿ
ಹ್ಮ್ ಹ್ಮ
ಸ ಬ ಬೇಕಲ್ರಿ ಅದು ಮತ್ತೇನಲ್ರಿ ಊಟ ಆಯ್ತಲ್ರಿ
ಹ್ಮ್ ಆಯ್ತ ತೊಡ್ರಿ ನಿಮ್ದ ಊಟ
ಹ್ಮ ಮಂಗನ್ ಆಯ್ತ್ ನೋಡ್ರಿ
ಹ್ಮ್ ಎಲ್ಲಿದ್ದೀರಿಗ
ಇಲ್ಲ ಟೆರೆಸ್ ತಿ
ಏನ್ ಮಾಡ್ತಿರ ಟೆರಸ್ ಮಾಗ
ಹಮ್ಮ್ರರಿ ಗಾಳಿ ನೋಡ್ರಿ ಈಗ ಮಳಿ ಬಂದ್ ನಿಂತವ್ರಿ
ಹೌ
ಸಣ್ಣಗಾದ್ರಿ ಗಾಳಿ
ಕಾಣ ಚಲ್ಲಾಗಂಗರ್ರೆ
ಹ್ಮ್ ಗಾಡಿ ಚಲೋ ಆದದ್ರೆ
ಹ್ಮ್ ಹ್ಮ್
ಗಾಳಿ ಸಲಂಗೆ ಕುಂತಿವ್ರಿ.
ಹೂ ಅನ್ರಿ
ಹ್ಮ್ ಹನ್ರಿ ನಾಳೆಗ ಏನೋ ಅದಂತ್ರಲ್ಲಿ ನಿಮ್ಮ ಕಾಲೇಜ್ದಾಗ -
ಹ್ಮ ನಾಳೆ ನಮ್ ಕಾಲೇಜ್ದಾಗ ಇದು ಅದೇರಿ ಕಾರ್ಯಕ್ರಮ ಒಂದ್
ಹ್ಮ್ ರಿ
ಬೀಳ್ಕೊಡುವ ಸಮಾರಂಭ ಮಾಡುತ್ತೇವ್ರಿ.
ಹೌದ್ರೀ-
ಹ್ಮ್ ಹೊರಗ ಬರೋವಾಗ ನೋಡಿಲ್ರಿ.
ನಾವ ಎಲ್ಲರಿಗೂ ಕರ್ಸ್ಲತಿವ ಹೊರಗಿಂದವರೆಲ್ಲ ಹೊಂಟಾರ.
ಹ್ಮ್ ಹ್ಮ್ ಇರ್ತೀವಅಲ್ರಿ ಬಂದ್ರ
ಹಾ ನಡೀತದ ಬರ್ರಿ ಹಾಂಗೇನಿಲ್ಲ.
ಹೌದ್ರಿ ಕೆಲವೊಂದು ಕಾಲೇಜ್ಗಳಳ ಏನೋದ್ರಿ ಹೊರ್ಗಿನರ್ ಅಂತಾರೀ ಅದಕ್ಕೆ
ಇಲ್ರಿ ನಮ್ಮಬಲ್ಲಿ ಏನ್ರ ಕಾರ್ಯಕ್ರಮ ಇದ್ದಾಗ ಹಿಂಗೆಲ್ಲಾ ಬಂದ್ರ ನಡೀತದರಿ.
ಹ್ಮ್
ಹ್ಮ್ ಹಂಗೇನ ಅಭ್ಯಂತರ ಇಲ್ರಿ ಯಾರದ್ರಿ - ಬರ್ಬೋದ ನೀವ. ಯಾವ್ದರು ಅಂದ್ರ ಯಾವ್ದರ -
ನಾವ್ ರಿ ಇಲ್ಲೆರಿ ಶಾಪುರರಿ.
ಹಾ
ಇಲ್ಲೆ ಶಾಪುರಿ ಶಾಪೂರ್.
ಇಚೆ ಹಳಿ ಸಾಗರ ಗೊತ್ತೇನ್ರೀ ನಿಮ್ಗ
ಹ ಅದೇ ಶಾಪುರ್ ಹಳೆ ಸಾಗರ್ ಎಲ್ಲ ಒಂದೇ ರೀ.
ಅದೇ ಅನ್ರೀ.
ಹ್ಮ್ ರೀ
ಹ್ಮ್
ಈಗ ಕೆಲವೊಂದ್ ಮಂದಿಗ ಏನದ ಹ್ಮ್ ಅದ ಬ ಆದ್ರ ಇವಾಗ ಮೊದಲು ಹಳ ಸಾಗರನದು. ಸ್ವಲ್ಪ ಶಾಪರಕ್ಕಿನ ಒಂದ್ ಮ ಐದನೂರು ಮೀಟರ್ ಟರ ಹೊರಗಿತ್ರಿ ಸ್ವಲ್ಪ ಹಳ್ಳ ಇತ್ರಿ ಒಂದ
ಹ್ಮ್ ಅಲ್ಲಿ ಹಳ್ಳ ಅದಲ್ರರಿ ನಡಬರ್ಕ್
ಹಾ ಹಿಂಗ ಹೆಜ್ಜೆ ಇರೋವಾಗ ಹಳ್ಳ ಬರ್ತಲ್ರಿ - ಫಸ್ಟ್ಗೆ ಬಸವೇಶ್ವರ ಸರ್ಕಲ್ದ ಚೌಕ್ ದಾಟಾನ ಸ್ವಲ್ಪ ಮುಂದ ಆದಲ್-
ಒಂದ್ ನೂರು ಮೀಟರ್ ಆಗಾಣ -
ಹ್ಮ್ ಅದು ಹಳ್ಳದ ಅಚ್ಚಕ್ ಇಚಕ್ ಬಂದ್ರ ಶಾಪುರ್ರೀ- ಇದು ಹಳ್ಳ ಆಚೆ ಹಳಿ ಸಾಗರರಿ ಹಿಂಗಾದ್ರಿ ಅದ್ರ ಇವಾಗೆಲ್ಲಾ ಸ್ವಲ್ಪ ಕೆಲವಂದ್ ಮಂದಿಗೆ ಹೊರಿನರ್ಗ ಹಳಿ ಸಾಗರ ಅಂದ್ರ ಗೊತ್ತಾಗಲ್ರಿ ಏರಿಯಾ ತದಲ್ರರಿ ಈಗ ಅದ -
ಹ್ಮ್
ಈಗ ಶಾಪೂರ್ ಅಂದ ಬಿಟ್ರರ ಶಾಪುರ್ ಅಂತಾರಿ ಅದಕ್ಕೆ ಜಾಸ್ತಿ ಶಾಪುರ್ ಅನ್ರಿ.
ಅಂದ್ರ ಹಳಿ ಸಾಗರ ಕೆಡಸ್ತಾರ ಏನ್ರಿ ಊರ -
ಹಾ ರೀ.
ಊರ ಹೆಸರು ತೆಗೆದ ಶಾಪುರ್ ಮಾಡೋರ ಇದ್ರ ಏನ್ರಿ.
ಶಾಪೂರ ಆಗೇತ್ರಿೀಗ ಆಲ್ರೆಡಿ ಎಲ್ಲಾ ಇದು ಅವ ಏನ್ ಅಂತಾರಲ್ರರಿ ಮೊದ್ಲು ಗ್ರಾಮ ಪಂಚಾಯತಿ ಹೆಂಗಿತ್ತಲ್ರಿ ಎಲ್ಲ ತೆಗೆದ್ಬಿಟ್ಟಾರಿ ಇವಾಗ
ಈಗೆಲ್ಲದ್ರ ಗ್ರಾಮ ಪಂಚಾಯತ್ ಮೂರ
ಗ್ರಾಮ ಪಂಚಾಯತಿ ಇಲ್ರರಿ ಇವಾಗ ತಾಲೂಕ್ ಪಂಚಾಯತ್ ತಾಾಲೂಕ್ ತಾಲೂಕ್ ಪಂಚಾಯತ್ ಮಾಡಿ ಮುನ್ಿಪಲ್ ಿ ಮಾಡಿಬ ಬಿಟ್ಟಾರ್ರೀ ಗ್ರಾಮ ಪಂಚಾಯತ್ ತೆಗೆದ್ ಬಿಟಾರೀ ಇವಾಗ
ನೀ್ ಮೂರ್ ತಗದಾರ ಏನ್ೀ
ಹ್ಮ ತಗದು ಈಗೆಲ್ಲ ಮುನ್ಸಿಪಾಲ್ ಟಂಡರ್ ಆಗಿಬಿಟ್ಟದ್ರೀ ನಮ್ಮೂರ ನಾಕು ವಾಡ ಅವ್ರಿ
ನಾಕು ಅಡವ
ಹ್ಮ ನಮ್ಮ್ೂರ ಹಳಿ ಸಾವಿರದಾಗೆ ನಾಲ್ಕು ವಾರ್ಡ್ ಬರ್ತವ್ರೀ
ಹಣನ ಇಲ್ರರಿ ಊರ
ಹ್ಮ್ ಹೂಞನ್ ರೀ ಯಾವ್ದ
ಬಾರಿಗ ನೀ ಮೂರ್ ಭ
ಹೂನ್್ರೀ ಬೆಳದದ್ರಿ ಬಾಳ್ ಬೆಳತ್ರಿ ಆ ಕಡೆ ಇದು ನಮತ್ ಇದು ಜಿಲ್ಲೆ ೋತ ದಾರಿ ಆದಲ್ರಿ
ಮ್ಯಾತಿರ್ ಜಿಲ್ಲೆ
ಮೂನ್
್ಮ ಇಡೆ ಚಾಪುರ ಕೊತದ ಇಡೆ ಯದಿರ್ ಕೊತ ಊರ ಸುರ್ಪುರ್ಕ ಯಾದರ್ಕ
ಹ್ಮೂನ್ ರೀ
ಹ್ಮ್ ಅದು ನಿಮ್ಮೂರ ನ್ರರಿ ಅಳಿಸಗರ
ಹ್ಮ್ ಹಳಿ ಸಾಕರ್ ನೋಡ್ರಿ ಆಯ್ತ ಅ್ ಹಳ್ಳ ದಾಟನ ಆಯ್ತ್ರಿ ಅದು ನಮ್ದೇ ರರಿ ಅದು ಊರು ಅಳಸಗ್ರರಿ ಹಳ್ಳ ದಾಟನ್ ಹಳ್ಳದ ಇಚ ಬಂದು ಶಾಪುರಿ ಹಳ್ಳ ದಾಟ್ರಿ ಕಳ
್ಮ ನಿ ಮೂನ್ ಹೆಸರು ಬಾಳ ಇತ್ರ ಕಂಡ ಬಟ್ಟಿ
ಹೂನ್್ರೀ ಅದ ಏನ್ ಆಲ್ರಿ ಇವಾಗ ಹಳ್ಳ ದಾಟಿದನಕ ಅದು ಅಲ್ಲ ನ್ ಒಂದು ವಾಲ್ಮಿಕ್ಸಿ ಚೌಕ್ ಬರ್ತದಲ್ರರಿ
ಹಲ್ ಪೂಾ ಮುಂದ್ ಹೋದ್ಮೇಲ್ರಿೀ ನೀ್ ಒಡಿತೋಡ್ರಿ ಕೂಡ
ಹ್ಮ್ ಹೊಡಿತಲ್ರರಿ ಆ್ ಒಡೆದ ಒಳಗ್ಲಿಂದ ಇಲ್ಲಿ ಹಳ್ಳತನ ನಮ್ಮೂಊರ್ ಗೌಡಂದ ಜಾಗ ನೋಡ್ರಿ ಅಷ್ಟ
ಒಟ್ಟು ಸಕರೆ ಅನ್ರಿ ನೀ ಮೂೂರ್ ಗೋಡ
ನಮ್ೂರ್ಗೌಡ್ರ ಕಂಡಪುಡಿ ಸೌಕರಿ
ಅಲ್ಲಿ ಒಳ ಒಳಗ ನಿಮ ಒಳಗ ಹ್ತರು ಒಳಗ ಹೋದಿರ್ಲಿ ಆ ಬೆಳಿಿಕಲ್ಲಿ ಮನಾಗ ನಿ್
ಹಾ ನಮಗೋಡ್ರದನ್ ನೋಡ್ರಿ ಅದು ಹತ್ ವರ್ಷ ತೊಂದ್ರ ನೋಡ್ರಿ ಮನಿ ಕಟ್ಟಕದ
ಕೆಸರ್ ಶ್ರೀ
ತುವರ್ಸಾರೆ
ಆತ್ತು ವರ್ಷ ಅಂದನ ಕಟ್ಲ ಟ್ ಖರ್ಚ ಎಟ್ ಹತ್ ಕೋಟ ಆಗಿದೆನೆಂತ
ಒಂದ್ ಆರೂರು ಕೋಟಿ ಬಂದಿರ್ಬೋದ್ರಿ ಫುಲ್ಲ ಮಾಡಿಫೈ ಆದ್ರಿ ಅದ
ಒಲ್ ಗಾಡನ ಏನನ್ ಬಾರಿದವ್ರೀ ಮನ ಮುಂದ ಕ
ಹ್ಮನ್ ರೀ ಜಗ್ಗೆ ಕಳ್ಸ್ಯ ರೀ ಅವ ಅವರು ಆಸ್ತಿ ಏನ ರೀ
ಹ್ಮ್
ಇ ಕಂಡಪಟ್ಟಿ ಇಲ್ಲಿ ನಮ್ಮ ಊರಾಗ್ರಿ ಜ ಎಲ್ಲಾ ಕಡೆಗ ದೇವ್ರು ಗವ್ರು ನಡತದಲ್ರರಿ ಊರ್ ದ್ಯಾಮಹ ಹಿಮ ಹೆಗೆಲ್ಲ ಮಾಡ್ತಾರಲ್ರರಿ
ಹ್ಮ
ಹಂಗೆಲ್ಲಾ ಬ್ಯಾಟಿಗಿಟ್ಟಿ ಎಲ್ಲಿನ ಅದು ದವರು ಇದ ಮಾಡ್ತ ಹತ್ರಲ್ರಿ ಹಗೆಲ್ಲಾ ಮಾಡಂಗ ಇಲ್ರರಿ ಬೇರೆ ಕಡೆಗೆಲ್ಲಾ ಮಾಡಲ್ಲ ಅಲ್ರರಿ ನಮ ಬಲ್ಲಿ ರೀ ಹಗಲಾತರಿ ಅದು ಒಂತ ತಾಲೂಕ್ ಇದ್ರ ನ ಹಗಲಾತರಿಎರಡ್ ಗಂಟೆಗಂಗಷನ್ ಮಾಡಿದ ಇದ್ರ ಬಿ ಯಾರ್ ಬರಲ್ರಿ ಪೊಲೀಸರು ಅಷ್ಟ್ ನಮ್ ಮೂರ್ ಗೌಡ್ರ ಅಂಜಿಕೆ ಅದ್ರೀ
ಹೌದ್ರೀ ನಿಮ್ಮೂರ್ ಗೌಡ್ರು ಹೆಸರ ಭಾರಿ
ಗೌಡ್ರೀ ಈಗ ಎಮ್ ಎಲ್ ಎ ಇದ್ರನಾ ಎಮ್ ಎಲ್ ಎ ಏನ್ ಇಲ್ಲಿ ಶಾಪುರ್ದ ಮಾಡಬೇಕಾದ್ರೆ ನಮ್ಮಉರಗೌಡನ್ ಕೇಳೇ ಮಾಡ್ತನ್ರೀ
ನಿಮ್ಮೂರು ಎಮ್ ಎಲ್ ಎ ಯಾರ ರೀ ಶಹಪುರ್ದು
ಹ ದಕ್ಷಿಣಪುರ್ ಬಾಪುಗೌಡ ರೀ
ಹ ಒಂದ್ ಅವಂದ್ ಭ ಹೆಸರು ಅದ್ರೀ ಅವಂದ ಏನು ಅವನ್ ಹೆಸ್ರ ಮ್ಯಾಗ ಶಾಲೆ ಕಾಲೇಜು ಅಂತ
ಮುರ್ಗಾವ ಇಲ್ಲಿಯಾವ ಹ್ಮ್ ಅರ್ದು ಸಪೋರ್ಟ್ ಮಾಡಿದ್ದೆ ನಾ ಮೂರ್ ಗೌಡ್ರಿ
ಅವರು ಆಟ ಬೆಳಿಲಕ ಕಾರಣ ನೀ ಊರ ಗೋಡ್ರ ಹಳಿಸಗರ್ ಗೌಡರು
ಹುನರಿ ಗುರುನಾಥ ರೆಡ್ಡಿ ಅವರು ದೋಸ್ತ್ರೀ ಇವಾಗ ಹೆಂಗ ನೀವು ರಾಜು ಅವರು ಹೆಂಗ್ರಿ
ಹ್ಮ್
ಹ ಆದದ್ರ ಹಂಗೆ ಅವರು ದೋಸ್ತರು ನೋಡ್ರಿ ಹಂಗಗೆ ಒಬ್ರಲಿಂದ ಒಬ್ಬರು ಸ್ವಲ್ಪ ಹಚ್ಕಂದ ಹಚ್ಕಂದ ಬ ಮಾಡ್ಯಾರ ನೋಡ್ರಿ ಅಷ್ಟ
ಅವರು ರಾಜು ಗೌಡ್ರಭಾರಿ ಸೌಕರ್ ಅವ್ರ ಭೀ
ಹ್ಮ್ ಹ
ಅವ್ರಕ್ಕಲಿ ಹ ಪಬ್ಲಿಗೌಡ ಒಡ್ಗೊತ್ತಲ್ರರಿ ಶಾಪ ಪ್ರಡಾನ ಬಬ್ಲುಗೌಡ ಆ ಬಬ್ಲುಗಡದ ಹ ಹಿಂದ್ ಬೆನ್ನೆಲುುವಾಗ ನಿಂತಿದೆ ರಾಜಗೌಡರು
ಹುನರಿ
ರಾಜುಗೌಡ ಬಬ್ಲುಗೌಡ ಅಣ್ಣ ತಂಬರು ಅಂತಾರ ಇಬ್ರು
ಹೂಞ ರೀ ಅನತಂಬ್ರೀ ಅವ್ರು
ಹ ಆ ಬಬ್ಲುಗೌಡ ಬಂದ್ರ ಹಿಂಗ ಪೂರ ಎಲ್ಲಾ ಅಂಜ್ ಹಿಂಗ ಎಿಂದಕ್ ಸರಿತಾರಂತಲ್ರರಿ
ಹೂಞನ್ ರೀದಕ ಸರಿತಾರೀ
ರಾಜುಗೌಡ ಅಂದ್ರ ರಾಜಕೀದಗ ಇರ್ತಾನಂತ ಬಬ್ಲುಗೌಡ ಅಂದ್ರ ಈ ಕೊ ರೌಡಿ ಜಮಾ ಅಂತ ಹೊಡ್ಯದು ಬಡ್ಯದು ಇವ್ ಮಾಡ್ತಾನಂತ ಅವ
ಹ್ಮನ್ರಿ ಅದೇನ್ ಬಬ್ಲು ಗೌಡಗ ಮದ್ವೆಗ ತೆ ಅಲ್ರರಿ
ಹ್ಮ
ಹೆಳ್ತಿ ಏನಾದ್ರಿ ನಮ್ಮ ಅಣ್ಣನ್ ಹೆೇಳ್ತಿ ರಿಲೇಷನ್ ರರಿ ಅವ್ರ ಅವರು
ನೀವು ಅಣ್ಣನ್ ಹೆಂಡ್ತಿ ಬಬ್ಲೂಗೌಡನ ಹೆಂಡ್ತಿ ರಿಲೇಷನ್
ಹಾ ಅವ್ರ ಇಬ್ರು ರಿಲಷನ್ ನೋಡ್ರಿ
ನೋಡ್ರಿ ಏನ್ರ ಆಯ್ತಂದ್ರಸರ ಇಲ್ಲೇ
ಹಾ ನೋಡನ್ ತಗ್ರಿ ನಮ್ಮ ಮಾಮ ಮಾಮ ಅಂತನ್ ನಮ್ಮನ್ನ ರಾಜುಗೌಡಗ ನಮ್ಮ್ ಮಾಮನಿಂದಾನೇ ರೀ ಈಗ ಮೂರ ಲಕ್ಷನ ಈಗ ಹದನೈದು ಹದಿನಾರು ವರ್ಷ ಐತ್ರಿ ನಮ್ ವಾರ್ಡ್ ಮೆಂಬರ್ ವಾರ್ಡ್ ನಂಬರ್ ಇಪ್ಪತ್ತ ಏಳ್ರ ಅಳಸಾಗರ್
ಹಾ
ಅವೇರೀ ಮೂ ಮೂರ್ ಎಲೆಕ್ಷನ್ ಆದ್ರರು ಭ ನಮ್ಮ ಅ್ಣನೇೀ ಯಾರ್ ಎಂತ ಎಲ್ಲಾರ ಬಾಳ್ ಮಂದಿ ನಿಂತಾರೀ ದೊಡ್ ದೊಡ್ಡ ಮಂದಿನ ನಮ್ಕಿನ ದೊಡ್ಡ ದೊಡ್ಡ ಮಂದಿನ ನಿಂತಾರ ರೀ
ಅವ್ರ ಯಾರಿಗೆಗದ್ದಿಲ್ಲ
ಹಾ ಅಂದ್ರನು ಬಂದಿಲ್ರಿ ಯಾರ್ ಭಿ
ಹ್ಮ್ ನಿಮ್ಮ ಅವರು ಇವ್ರ್ದ ರಾಜು ಗೌಡ್ರ ಮತ್ತ ಹೆಸರಲ್ಲಿ ಹೌದದು ಸುದೀಪ್ ಗೊತ್ತ ಅಲ್ಲ ಕಿಚ್ಚ ಸುದೀಪ್ ಅಲಿತನದ ಅವ್ ಹೆಸರ
ಹೂನ್ರರಿ ಈಗೆಲ್ಲಾ ಫಿಲ್ಮ್ ಆಕ್ಟ್ರ ಅದು ಇದು ಬಾರಿ ಮಾಡ್ತಾರೀ
ಆ ರಾಜಗೋಡನ್ ಹೆಸರ್ನಾಗ ಪಿಕ್ಚರ್ ಬ ಆಗದ ಅಂತ ಒಂದು ಅದೇ ಅಟ್ಟೆ ಏನ ಈ ಎಲ್ಲಾ ಕಡೆ ಬಂದಿಲ್ಲ
ಹ್ಮ್ ಬಂದಿಲ್ರಿ ಇನ್ನಸಬ್ದಿಂದ ರಿಲೀಸ್ ಆದ್ದ ಅಂತ ಅಂದಾರ್ರಿ
ಹ್ಮ್ ಅದೇ ಬರ್ಸಂತ ತಳಹೋಗ
ಅದೇ ಬಂತಂದ್ರ ನೋಡ್ಬಕ್ ನೋಡ್ರಿ ಹೋಗ್ಕ್ ನೋಡ್ರಿ ಫಸ್ಟ್ ಅದು ಒನ್ನೆ ದಿನಕ್ ಶಿವಗ್ರಿ
ಬಂತಂದ್ರ ಭಾರಿ ನೋಡ್ರಿ
ಹ್ಮ್ ಅವನ್ ಮಗ ಏನ್ ಯಾವ ಮಗ ಏನ್ ಮಾಡ್ತನ್ರೀ ನಟನೆ
ಮಗರಿ
ರಾಜಗೌಡನ ಮಗರಿ
ಹ್ಮ್
ಏ ಅವ ಭೀ ಬಾರಿ ಮಾಡ್ತಾನ್ರೀ ಆಕ್ಟಿಂಗ್
ಭಾರಿ ಮಾಡ್ತಾನ ಅಂದ್ರರೀ ಪುಲ್ ಬೆಂಕಿ
ಹುನ್ರಿ
ಅವ್ರ ಮಗ ಸುದೀಪ್ನು ಸೇರಿ ಒಂದ ಪಿಕ್ಚರ್ದ ಪಾತ್ರ ಮಾಡಿದಲ್ರರಿ
ಮತ್ತ ಹಂಗೆ ಅದು ಮಕ್ಕಳಿಗಾಗಿ ಒಂದ್ ಯಾವ್ದೋ ಒಂದು ಪಿಕ್ಚರ್ ಮಾಡಿದ್ರ ನೋಡ್ರಿ ಅದ್ರಲ್ಲಿ ಖೋಖೋ ಟೀಮ್ ಇತ್ತಲ್ರಿ ಹಾ ರೀ
ಹುನ್ರಿ
ಅವರು ಭಾರಿ ಕಂಡಪಟ್ಟೆ ಅವ್ರಿಗೆ
ಹ್ಮ್ ಖೋಖೋದಾಗ ಹಂಗ ಖೋಖೊ ಟೀಮ್ದಾಗ ಹೆಂಗ್ ಮಾಡಿದ ಅವ್ರು ಖೋ ಖೋ ಆಟ ಆದಾಗ ಏನ್ ಪ್ರತಿಭಾ ತೋರ್ರಿಸಿದ್ರ ಇಲ್ರರಿ ಅಲ್ಲಿ
ಭಾರಿ ಅವ ಹುಡುಗ
ಹುನ್ರಿ
ಆಯ್ತು
ಆಯ್ತಾಯ್ತು ತೋರಿ